ಹಲೋ
ತಡ
ಹಾ ಹೇಳುವ ಪ್ರಜ್ವಲ್ ಪಜೆ ಏನ ಅಲ್ಲಕತ್ತ ನೋಡಂಡೇಶ ದಡ್ಾನ ದ ಏನ್ ಮಾಡ್ಲಕತಿ
ನಲ್ಲ ಕಾರ್ ಒಳ್ಳತನ ಒಡ್ಳ್ಳತನ
ಹ್ಮ್ ಊಟ ಅಷ್ಟ ಹಷವ
ಏ ಆ ಬ್ಯಾಕ್ ಗ್ರೌಂಡ್ ನ ಉಂಟದು
ಮುಂಡಾಡ್ಸಕೋ ಪಾತಾಡ್ ಸುಮ್ಮ ಎ ಅಲೋ ಎಪ್ಪಜ ಏನ್ ಮಾಡ್ಲಾಗತಿ ಏನ್ ಮಾಡ ಕುಂತವಾ ಏನ್ ಮಾಡ ಕುಂತೀ
ಇ ನಾ ಕ್ರಿಕೆಟ್ ಆತ
ಕ್ರಿಕೆಟ್ ಆಡ್ತ ನೀನು
ಹ್ಮ್
ಯಟಮಿ ಮೆನ್ ಸಹಲ್ಲ ಮೆ
ಆಸ ಬಿಿ ಗಂಂಡಸರು
ಉಮನ್ ಸಾರ್
ನೀವು ಸಿ ಎಸ್ಕವರ್ ಹೆಂಗ್ಸರು
ವುಮೆನ್ಸ್ ಅದೇ ಆರ್ಸ್ರರೇದವರ್ ವುಮೆನ್ಸ್ ಅದ ಟೀಮ್ ಗೊತ್ತಿಲ್ಲ ನಿನ್ಗ
ಹಂಗೆ ಇಲ್ಲಿ ನಿನ್ ತಿಗದ ಅಂದನ್ ನಾ ಹೊಡಗಂಗ ಹೊಡತಾರಡ ಎಲ್ಲರೂ
ಅಲೋ
ಇಂದು ಅವಾಜ್ ಬರ್ಲದ ನಾ ಕ್ರಿಕೆಟ್ ಆಡಲ್ಲ ಅಂತ ಕೇಳ ಹೊರಗಿನ ಅವವಾಜ್ ಕೇಳತ್ತ ಒಳಗನ್ ಕೇಳಲ್ಲ
ಹೌದು ಏನ್ದ
ಅಲೋ ಹಾ ಕೇಳತ್ತ ಕೇಳತ
ಹ್ಮ್ ಅಷ್ಟ
ಕ್ರಿಕೆಟಾ ಎಷ್ಟ ಮಂದಿ ಆತ್ರ ನೋಡಿಲ್ಲಿ ಹದ್ಿನೈದು ಮಂದಿಾರ
ಹದ್ನೈದು ಮಂದಿ ಅವ್ರ ಪ್ಲೇಯರ್ ಯಾರ
ಹ್ಮ್
ಹಾಡವರು ಅದಾರ ಅದ ಮೇಲೆ.
ಹೊಸುಹುಸ್.
ಚಲೋ ಆಡ್ತಾರೆ ಎಲ್ಲರೂ ಅವ್ರು.
ಅಸುಸ್ತುನೆಯವಾ.
ಹ ಇಲ್ಲೆ ಚಲೋ ಆಡ್ತಾರ.
ಹಾ ಅಜಲ್ವರು ಇವರು ಇಲ್ಲ. ಇವರು ಯ ಜಿ ಬಿ ದೊರ್ ಸಂಗ ಟಕ್ಕ ಪರ್ ಕೊಟ್ಟು ಬಂದಾರ.
ಆರ್ ಸಿ ಬಿ ಕೂಡ ಟಾಕಪರ್ ಕೊಟ್ರ ಆದ್ರೆ ಸೋತ್ರು. ಆಮೇಲೆ ಸಿ ಎಸ್ ಕೆ ಕೂಡನುೂ ಸೋತ್ರು.
ಸಿ ಎಸ್ ಕೆ ಕೊಡನು ಸೋತರೆ.
ಆದ್ರ ಕರೆಕ್ಟ್ ಆಡಿದ್ರ ಅವತ್ತ ಎಲ್ಲ ಪ್ಲೇರ್ಸ್ ಹೆಂಗಂದ್ರೆ ಇವು ಆಡ್ಲಾಕ್ ಬರ್ಲಾರ್ನು ಆಡಿದ್ರ ಅವತ್.
ಹ್ಮ್ ವಸ್ತು ಮಂದಿ ಕ ಹೋಗರಪ್ಪ ಪೂರಾ ಇಡಿ ಉರಿಗ್ ಉರೆ.
ಈಸದ ಹೆಂಗಂದ್ರ ಅದ್ರಾಗ ಒಬ್ಬ ವಾನು ಬಿ. ಕೆ ಅಂತ ಅವ ಬಾರಿ ಆಡ್ತಾನ.
ಹ್ಮ್
ಅವ ಗುರುಶಾಂತ್ ಬರ್ತಾನ ಗುರುಶಾಂತ್ ಪ್ಲೇರೆ.
ಹೌ ಬಾಳಿ ಸಂಬತ್ ಮನುಷ್ಯ ಅವ.
ಈಗ ಭಾರಿ ಓ ಕ್ರಿಕೆಟ್ ಭಾರಿ ಆಡ್ತನವ. ನಿನ್ನೆ ಒಂದ್ ಎಕ್ಸಾಮ್ ಇತ್ತುಂತ.
ಹಾ ಓದ್ಬೇಕ್ ಅತಿ ಗತಿಗ.
ಹ್ಮ್ ಜಿ ಅರ್ ಎಪ್ ಎಕ್ಸಮ್ ಇತ್ತಂತ ಬರ್ದ್ ಬಂದಾನ. ಎ ಇಲ್ಲೇ ಗುಲ್ಬರ್ಗ ಬಿದ್ದಿತ್ತಂತ ಅವ್ನದು.
ಜಿ ಆರ್ ಎಫ್ ಆಯ್ತು.
ಹಾ ಜಿ ಆರ್ ಎಫ್ ಆಯ್ತು ಎಂ ಎಸ್ ಸಿ ಸೀಟ್ ಸಿಕ್ತದ.
ಎಂ ಎಸ್ ಸಿ ದು ಸಿಕ್ಕದಂತ ಅವನಿಗೆ.
ಹ್ಮ್ ಸಿಗುತ್ತ ಸೀಟ ಅಲೋಟ್ಮೆಂಟ್ ಟ್ ಆತು ಇನ್ನ ಇನ ಒಂದ.
ಅದೇ ಅಲೋಟ್ಮೆಂಟ್ ಅಲ್ಲಿ ಹೊರಗಿನ ದೇಶದಾಗ ಅಮೇರಿಕಾ ಬಾಜು ಇದು ಇಲ್ಲ ಬ್ರೆಜಿಲ್.
ಹ ಬ್ರೆಜಿಲ್ ಆಗಲ್ಲ ಅದು.
ಆ ಬ್ರೆಜಿಲ್ ದೇಶದಾಗ ಕೆಲವರಿಗೆ ಸಿಕ್ಕದಂತ.
ಹ ಸಿಕ್ತಿರಬೇಕ್ ಸಿಗ್ತಿರ್ಬೇಕು. ಯ ಅಲ್ಲಿ ಚಲೋ ಅದು ಕೆಲವರದಾಗ. ಕಾಲೇಜ್ ಚಲೋ ಅದ ಎಂ ಎಸ್ ಸಿ.
ಎಲ್ಲಿ
ಕೆಲುವ್ರದಾಗ.
ಕೆಲ್ಲುರ್ದಾಗಿಲ್ಲ.
ಅಲ್ಲಿ ಜಾಸ್ತಿ ಸೇರ್ಗಳು ಇದು ಅರ.
ಎಲ್ಲಿ ಕೆಲ್ಲರ್ಗೂ ಆಗಿಲ್ಲ.
ಹ್ಮ್
ಆ ಕೆಲ್ಲರ್ದಾಗ ಸರ್ಗಳು ಬಾಳ್ ಬಾಳ್ ಚಿಟ್ಟಾರ ಅಂತಲ್ಲ.
ಒಂದ್ ಸ್ವಲ್ಪ ಹ ಮಾಡ್ತಾವ ಆದ್ರು. ಟಾರ್ಗೆಟ್ ಮಾಡತ
ಇಂಕ್ಯ. ನಿಮ್ದು ಅಮೇರಿಕ ಬಾಜು ಬ್ರೆಜಿಲ್ ಬ ಬ್ರೆಜಿಲ್ ಲ್ ಬರ್ತಲ್ಲಾ.
ಬ್ರೆಜಿಲ್ ಅಮೇರಿಕಾ ಬಾಜು ಬ್ರೆಜಿಲ್. ಬ್ರಜಿಲ್ ಬಾಜು ಕೆಲ್ಲೂರ್ ಅಂತ ಬರ್ತಾವ ಸಣ್ಣ ಗ್ರಾಮ.
ಹ್ಮ್ ಕೆಲ್ ಕೆಲ್ಲೊರ್ದಾಗ ಕೆಲ್ಲೊರ್ದಾಗ ಒಂದು ದೊಡ್ಡ ಕಾಲೇಜ್ ಅದ ಏಮ್ಎಸಿದು
ಎಲ್ಲೂರು ಏನು ಗ್ರಾಮ ಏನು ದೇಶ
ಗ್ರಾಮ ಬರ್ತಡ್ಲೆ ಅದು ಬ್ರೆಜಿಲ್ ದೇಶ ದಾಗ ಒಂದ್ ಸಣ್ಣ ಗ್ರಾಮ ಇರ್ತದ
ಹಾ ಈಗ ಕರ್ನಾಟಕದಾಗ ಹೆಂಗ ಮಾದನಿಪರಗದ ಹಂಗ
ಹ್ಮ ಹೆಂಗ್ ಬರ್ತವ ನೋಡ ಹಂಗ ಚಿನ್ಚಿನ್ಚೂರ್ ಹೆಂಗ್ ಬರ್ತವ ನೋಡಂಗ
ಹ್ಮ್
ಈ ಸದ ಬ್ರೆಜಿಲ್ ದೇಶದಾಗ ಒಂದ್ ರಾಜ್ಯ ಅದ ಯಾವ್ದಂದ್ರ ಇದು ಚಿನ್ಚುನ್ಚೂರ್ ಅಂತ ರಾಜ್ಯ ರಾಜ್ಯ ಅದ ಆ ರಾಜ್ಯದಾಗ ಮಾದನಿಪುರಗ ಒಂದು ಡಿಸ್ಟ್ರಿಕ್ ಅದ
ಹ್ಮ್
ಆ ರಾಜದ ಮಾದನಿಪುರ್ಗ ಡಿಸ್ಟ್ರಿಕ್ ಕದಾ ಆ ಮಾದನಿಪುರ್ಗ ಡಿಸಟ್ರಿಕ್ಟ್ ನಾಗ ಅಫಜಲ್ಪುರ್ ತಾಲೂಕ ಅದಾ ಅಫಜಲ್ಪುರ್ ತಾಲೂಕ್ನಾಗ ಇದು ಕೆಲೂರ್ ಒಂದ ಗ್ರಾಮ ಆದ
ಹಾ
ಹ ಅಲೊಂದು ಸಣ್ಣದೊಂದು ಕಾಲೇಜ್ ದೊಡ್ಡ ದೊಡದೇ ಆದ್ ಕಾಲೇಜ್ ಅಲ್ಲಿ ಬರ್ತಾರೆ ಎಲ್ಲರೂ ಚಲೋ ಆದ ಕಾಲೇಜ್
ಅಲ್ಲಿ ಎಂ ಎಸ್ ಸಿ ಅಂದ್ರ ಏನು ಹೇಳೋಣ ನೋಡು ವಿವರ್ಸು
ಎಂ ಎಸ್ ಸಿ ಮಾಸ್ಟರ್ ಆಫ್
ಮಾಸ್ಟರ್ ಆಫ್ ಎಂ ಎಂ ಅಂದಾರ ಮಲ್ಲಿಕಾರ್ಜುನ ಎಸ್ ಅಂದರ ಸಂಗಮೇಶ ಸೀ ಅಂದರೆ ಚಿನ್ಯೈ
ಕೊರ ಕೋಡ್ತಾರ ನೋಡ ಅವರು ಏಟು ನೋಡ್ಲಕತ್ತರ್ ನಿನ್ಗ ಗ್ಯಾಂಗ್ ಅಲ್ಲೇ ಅದ
ಗ್ಯಾಂಗ್ ಅಲ್ಲೇ ಅದ
ಇದು
ಕಾಯಿಪಲ್ಯ ಹೋಯ ಕತರ
ಅಫ್ಘಾನಿಸ್ತಾನ್ಕ ಹೋಗಿ ಕಾಯಿಪಲ್ಯೆ ತಂದರು
ಹಲೋ ಹಲೋ
ಇವ್ರ ಕಾಯಿಪಲ್ಯ ತರಕೆ ಹೊಂಟರ ಇವರು ಅವರು ಅಫ್ಘಾನಿಸ್ತಾನ
ಯಲಪ್ಪ ಸರ್ ಕಾಯಿಪಲ್ಯ ತರ್ಲಕ್ ಹೋಗ್ಯಾರ
ಹ
ಏ ಎಲ್ಲರೂ ಕಾಯಿಪಲ್ಯ ತರ್ಲಕ್ಕಂತಾರ ಮತ್ತೆ ನೀವು ಯಾವಾಗ್ತರ್ತಿರೊ
ತಂದೆ ಕಾಯಿಪಲ್ಯ ಆವಾಗಲೇ
ಎಲ್ಲಿಗೆ ಹೊಂಟಿದಿ
ಕಾಯಿಪಲ್ಯ ತಂದೆ ಆವಾಗೆ
ನೀದ್ರು ನಾನು ನಿಗ್ಯ ಹೋಗಿ ಕಾಯಿಪಲ್ಯ ತರ್ತಿವಿ
ಬರ್ತಾಲ್ಲಿಯ ಇಡ ಆ ಅ ಕೆಲ್ಸ ಕೆಲ್ಸ ಮಾಡ ತ್ತಂಬ
ಹೋಗೋಗ ಅನಿಲ್ಲ ಬರ್ತಿದ್ದೆ ಸು ಹ ಇಲ್ಲ ನನ್ ಬಂದರು ಅಕ್ಕ ಹ ಇಲ್ಲೇ ರೊಕ್ಕ ಪೆಟ್ರೋಲ್ ಗಾಡಿ ಅದಕ್ ಕುಂತತ್ ಎಲ್ಲಕತಿ ಪೆಟ್ರೋಲ್ಗ್ ಬೇಕಂದ್ರ
ಹಲೋ ಏ ಅವ್ನಿಗೆ ಪೆಟ್ರೋಲ್ ರೊಕ್ಕಬೇಕಂದ ಮೂ
ಮಮ್ಮ ಕೊಡು ಮೂವತ್ ರೂಪಾಯಿ ನಿಂಬಾಲನು
ಹ ಪೆಟ್ರೋಲ್ ರೊಕ ಆಗತ್ತಾನ ಮೂವತ್ ರೂಪಾಯಿ ಇಲ್ಲಂದ್ರ
ಮುನ್ನೂರು ರೂಪಾಯಿ ಬೀರ್ ಕುಡಿತತ್ತ ಮೂವತ್ತ ಪೆಟ್ರೋಲ್ ಆಕ್ಸಲ್ ಗಾಡಿಗೆ
ಏ ಮುನ್ನೂರು ರೂಪಾಯಿ ಬಿ ರೋಡ್ ಅ ಬ್ರೀ ಮೂವತ್ ರೂಪಾಯಿ ಪೆಟ್ರೋಲ್ ಆಾ
ಚಟ ಬೇರೆ ಬೇರೆಏನು ಅದಕ್ಕೊಂದ್ ಮುಂದು ಜೀರು ಹೆಚ್ಚಿಗ ಇರ್ತಾ
ಹ್ಮ್ ಜೀರೋ ಅದು ಜೀರೋ ಆಚ್ಚರ್ತ ಹ್ಮ್ ಅಲ್ಲಿ ನೋಡಲ್ಲಿ ಕಿಶೋರ್ ಸರ್ ಕಿಶೋರ್ ಸವರ್ ನೋಡಂಗ ಬಟ್ಟ ಟ್ಟ ಹೊಸ ಹಾಕೊಂಡ್ರ ಹ್ಮ
ಇ ನೈಟ್ ಪ್ಯಾಂಟ್ ಬ ಅತೋಗ
ಹ್ಮ ಹೊಸ ಹೊಸವ್ ನೈಟ್ ಪ್ಯಾಂಟ್ ಹಂಗ ಟಿ ಶರ್ಟ್ ಹೊಸದು ಕೇವಿಿಕ ಕತಾನಂತ
ಕಸಟ್ಟ ಹಾ ಯರೋಗ ಐಶ್ವರ್ಯೂರೋಗ
ಮತ್ತೇನ್ ಮಾಡಕ್ಕತ್ತಿ
ರಿಲ್ಲ ನೋಡು ಸು ಗತ್ತಸ
ಅಂದ್ರ ಕ್ರಿಕೆಟ್ ಆಗ್ಲ
ನ ಮರಲ ನೀ
ಬರ್ಬಕ್ ಮತ್ತ ಪೋನ ಮಾತಾಡ್ಕತ್ತನಲ್ಲ ಅದಕಲ್ಲೇ ಯ ಹೌದೌದ ಹ ಧ್ವನಿ ಬಾಲ್ ಹಕಲ್ಲ ಕೀಪಿಂಗ್ ಮಾಡ್ತನ್
ಧೋನಿ ಧೋನಿ ಕಪಿಂಗ್ ನ
ಹ್ಮ್
ಹ್ಮ್ ಜಡೇಜಾ ಬಾಲ್ ಆಗ್ತಲ್ನು
ಹ ಜಡೇಜಾ ಸ್ ಸ್ಪಿನರ್ ಭಲ್ ಸರಿ ಹೇಳಿ
ಸಯ ಭಾಗ್ಯಂತ ಕಿರಣ ಸಕ
ಆಮೇಲೆ ಹಚ್ತಿಂತ ಆಯ್ತ್ರಿ